ಎಕ್ಸಾಮ್ಸ್ ಬಗ್ ಹೇಳೈನಲ್ರಿ ನಮ್ಮ ಅಣ್ಣ ಹಚ್ಚಿದ ರೀ ಕಿ ಡ್ರಾಪ್ ಮಾಡಿ ಬರ ಅಂತ ಅದಕ್ಕೆ.
ಹೋಗಿ ಜಮದಾವೇನ್ ಪೀಶಲ್ ಎಕ್ಸಾಮ್ ಜಮಾದಾವ ರೀ ಅವಾರ ನೋನು
ಪಿ ಸಿ ಹದ್ರೀ ಅವಾಗ ಕೇಳಿದಿರ ನನ್ಗ ಅಪ್ಲಿಕೇಶನ್ ಸರ್ವರ್ ಡೌನ್ ಅದಲ್ಲ ಮಾಾಮ್ ಅಂತಂದ ಹೌದಪ್ಪ ಏನ್ ಮನೆಕ್ ಆಗಲ್ಲ ಇವತ್ತ ಇಲ್ಲಿ ಇಲಾಖೆದವ್ರ್ದ. ಎಲ್ಲಷ್ಟೇ ವೆಬ್ಸೈಟ್ಗೂ ಕ್ಲೋಸ್ ಆಗ ಅಂತ ಅಂದೇನೆ ನಾನು
ಹೌದು ಬಹಳಷ್ಟು ಇವತ್ತು ಕ್ಲೋಸ್ ಅ ಆದಾವ್ರು ಯಾಕಂದ್ರಷ್ಟ.
ಹೌದಾ ಬರಂಗ ಕಣಂಗರ ಅವ್ರೀ ಈ ಸರ್ ಎಕ್ಸಾಮ. ಈಗ ಯಕ ಬರಬೇಕ್ರೀ ಎಲ್ಲ. ಡಿಗ್ರಿ ಮುಗಿಸಿ ಡ್ರೈವಿಂಗ್ಫೀಲ್ ಗೆ ಹೋಗಿ ಅದು ಮಾಡಿ ಇದು ಮಾಡ್ತೀನಿ ಅಂತಂದ್ರೆ.
ಮಾಡವ ಆಗಲ್ರರಿ ಮತ್ ಏನ್ ಮಾಡ್ತರ ಅವರು ಇಲ್ತಕ್ ಇಲ್ತಕ್ ಬಂದಿ ಮತ್.
ಸುಮ್ಮನೆ ರೀ ಅದ ಏನ ಅಂತಿಲ್ಲ್ಲ ಹೊಟ್ಟೆ ಕಿಚ್ಚಿಗ್ ಬರ್ದಂಗಗೆ ಆಗ್ತಿರ ಅದ ನಾನನ್ ಬರ್ಲಿಲ್ಲ ನೋಡಪ್ಪ ಒನ್ ಟೈಮ್ನಾಗ ಇತ್ತ ಅಂತ. ಒಂದು ಕಾರಣ.
ಹ ಬರ್ದಂಗಿರರಿ ಯಾಕಾದ್ರೆ ಇಷ್ಟು ವರ್ಷ ಲೇಶನ್ ಮಾಡಿದಿ. ಪ್ರಯತ್ನ ಇದಾದ್ ದಂದ್ಗೀಷ್ ಯಾಕಕ್ಂದೊಂದ್ಸಲ ಬರ್ದ್ರ ದಂದ್ಗೀಷ್ ಅಂತಾರೆ ಅವ್ರ.
ಅಲ್ರರಿ ಎಕ್ಸಾಮ್ ಬರಿಬೇಕಂದ್ರೆ ಎಲ್ಲಾ ಬೆಟ್ಟಗಸಿಂದ ಹ. ಕಾಲು ಕಟ್ಕೊಂಡ್ ಕೂತು ಓದ್ಬೇಕ್ರ ಆಯ್ತ.
ಹ ಅತಾರೆ ಏನ. ಕೆಲವೊಬ್ರು ಎಷ್ಟು ಹೋದರು ಒಂದೊಂದ್ಸಲ ಆಗಲ್ ನೋಡಿದ್ರಿ ಅಲ್ರರಿ. ಕುಂತಿಗೆ ಶಾಂತ ಅಂತಷ್ಟು ಸಮಯ ಅದಕ್ಕೆ ಅಂತ ಸಲ್ ಇಡ್ತಾರ ಅಂತವ್ರನ್ ಆಗಲ್ರಿ
ನೋಡಿ ಸಮೀರ ಅವ್ರ ನಾವು ಯಾವಾಗ ಓದ್ಯಾರ ಅಂತ ತಿಳ್ಕೋಬೇಕಕ್ ಗೊತ್ತಾ ಅವ್ರದ್ದ ಅಷ್ಟಲ್ಲಿ ಬರುತ್ತೆ ನೋಡ ಅವಾಗೋದ್ದೀರ ಅಂತ ತನ್ಕೋಬೇಕು ಇಲ್ಲಾಂದ್ರೆನಿ ಸಿಪ ಹೋಗತಾರೋಡು ಸಮೀಪ ಹೋಗಿಸ ಬಂದಿರ್ತಾರೋಡು ಅವಾಗ ಹಓದ್ಯಾರ ಅನ್ಕೋಬೇಕು ಇವರು ರೈಟ್ ಟ್ರ್ಯಾಕ್ಲ್ಲಿ ಅಲ್ಲ ಚೆನ್ನಾಗಿ ಹೋಗದಾರ ಅನ್ಕೋಬೇಕು ಅದ್ ಬಿ ಅಪ್ಲಿಕೇಶನ್ ಆಗಿದೆ ಬರದದೆ ಆಗ್ಲಿಲ್ಲ ಹಂಗೇನ್ೀ ಯಾರ್ಯಾರು ಮಾಡ್ತಾರ
ಅಲ್ಲ ಕಾಟಚಾರಗ ಹಾಕಿದಂಗ್ರೀ
ಹ ಹಾ ರದಾ ಹೇಳ್ದನ ನಿಮ್ಗ್ ಫಸ್ಟ್ ಮಟ್ಟೆ ಕೆಚ್ಿಗೆ ಹಾಕಂಗ ಕೂಡ್ಬೇಕೇ್ರೀ ಕಾಲ್ ಕೈ ಕಟ್ಟ ಒಂದೇ ರೂಮಲ್ಲಿ ಕೊಡ್ಬೇಕೀ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಂಗಂದ್ರಿ ಯ್ಯಾಂಕ್ ಆಗ ಹೇಳ್ರಿ ನಾಲ್ಕ್ ತಿಂಗಳದಾಗ ಮುಗಿಯ ಸಿಲೆಬಸ್ ಒಂದ್ ತಿಂಗ್ದ ಮುಗಿತ
ಮುಗಿತು ಮುಂಗಿದರ ಮು
ಅದೇ ನು ಸರಿ ನಿಮ್ಗೆ ನಿಮ್ಗೆ ಅವಕಾಶ ಇತ್ ರೀ ನಿಮ್ಗೆ ಎಲ್ಲಾ ಐಟ ಇತ್ತು ಎಲ್ಲಾ ಇತ್ತು ಆರ್ಮಿಗ್ ಹೋಗಿ ಆರ್ಮಿ ಎಕ್ಸಾಮ್ಸು ಎಷ್ಟು ಈಜ ಇದದುು ಅಂದ್ರೆ ಹೇಳ್ಬಾರ್ದಿ ಅದ್ ನಮ್ ಬಾಯ್ ಬಿಟ್ಟ ಬರೀ ಜಿ ಕೆ ಕ್ವಶನ್ಸ್ ನಾನ ಏನ್ ಹೇಳ್ತೀನಲ್ಲ ಒಂದೇ ಒಂದ
ಅದೇ ರೀ ನಮ್ದ ನಮ್ ಫ್ರೆಂಡ ಐತಲ್ರಿ ನ್ ಫ್ರೆಂಡ್್ ಆಯತ್ ಆದ ರನ್ನಿಂಗ್ ನಾಗ ಹಯತಲ್ರಿ ಅಂಗಿಮ್
ಅದೇ ಮತ್ ಫಿಸಿಕಲ್ ಮಾಡ್ಕೊಬೇಕ್ರೀ ನೀವು ಎಕ್ಸಾಮ ನ್ ಈಸಿ ಇರತ್ತಾ ಮಾಡ್ಕೋದಾಗ್ಲಿಲ್ಲ ಮತ್ತೆ ಜಾಬನ್ ಹಂಗೆ ಕೊಡ್ತಾರೆ ಅದ್ರ ಗೌರ್ಮೆಟ್ ಜಾು
ಕೊಡಲ್ರಿ ನಾವ್ ಏನ್ ಮಾಡ್ಬಿಟ್ರಿ ಮ ಮನಗನ್ ಬ್ಯಾಡ ಅಂತ ಅಂದ್ರಿ ಅಲ್ಲಿ ಅಪ್ಪಾಯಬಿ
ಹಂಗು ಇನ್ನು ಸಷ್ಟ ಎಕ್ಸಾಮ ಪಾಸ್ ಮಾಡಿ ಬಿಡಬೇಕಾಗಿತ್ತು ಆಮ್ಯಲೆ ರಿಟೈರ್ಡ್ ಹೋಗೋದ ಬಿಡ ಕಂಡ್ರಿ ಆಗಿತ್ತು ಎಕ್ಸಾಮ್ ಪಾಸ್ ಮಾಡಿ ಫಿಸಿಕಲ್ ಹೊಡೆದು ಬಿಡ್ಬೇಕಾಗಿತ್ತು ಇಷ್ಟಲ್ಲಿ ಹೆಸ್ರಾಗಿ ಬಿಡ್ಬೇಕು ಆದ್ರೂ
ಹೌದ್ರೀ ಬರ್ತದೆ ಒಂದೇ ಸ್ಲ ಬರ್ತದೆ
ನಾ ಇವಾಗ ನೋಡಿ ನಾವ ಆದ್ರೆ ಇದಕ್ ಹೋಗ್ತಿವ ಹವಾಗ ಹೋಗಲ್ಲ ಯಾಕಂದ್ರೆ ನಮ್ದು ಒಂದಂದು ಆಟ ಐತಿ ಲ್ಟ್ ಹೆಸರಾಕಿ ಆಮ್ಯೆ ನೋಡೋಣ ಮುಂದಿನ ಮುಂದೆ ಹದ್ರ ಹೋಗೋಣ
ಹಾ ಯಾಕ್ರ ಲ ಇಷ್ಟನಾಗ ಬಂದ ಅಂತ ಇಷ್ಟು ಬಂದರು
ಏ ಅದ ಹೆಂಗ ಅ ಆ ಫೀಲಿಂಗ್ ಬ ಬಂದ್ ನೌಕ್ರ ಬಿಟ್ಟಿನ ಅಂತ ಅನ್ಸುತ್ತೇವ ಆ ಫೀಲಿಂಗ್ ಎದ್ರಾಗ ಬರಲ್ಲ ನಿನ್ಗೆ ಎಷ್ಟು
ಅದ್ರೀ ನೋಡಿ ಬಿಸ್ನನೆಸ್ ಮಾಡಿದ್ರ ಇದ್ರಿ
ಬಿಸ್ನೆಸ್ ಏನ್ ಬಿಸ್ನನೆಸ್ ಮಾಡ್ತುರ ಷಣ್ಮುಗ ಅವರೇ ಬಹಳ ಬಹಳಷ್ಟು ಮಂದಿ ಬಿಸ್ನೆಸ್ ಮಾಡ ಎಲ್ಲಾರ ಬಿಸ್ನೆಸ್
ಆ ಆದ್ರಿ ಆದ್ರರಿ ಹೆಂಗಿದ್ರ ನಮ್ ನಮ್ಮ ಊರಾಗ ನೋಡ್ಬ ದೂರ ಹೋಗ್ರೆ ಅಲ್ಲಿ ಹೋಗಿ ಡಾಬಾ ಎಷ್ಟ ಮಾಡಿದ್ರಐತ್ರಿ ಒಳ್ಳೆ ಒಂದ್ ಸಂದೇಶ
ಸುಮ್ರಿ ಇದ ಮೈನಿಂಗ್ ಬಿಸ್ನೆಸ್ ಮಾಡ್ರಿ ಇಲ್ಲ ಊರಲ್ಲಿ ಹೆಂಗಿದ್ರ ಅದನ್ನೇ ನಡದ ಸುಮ್ನೆ ಅದನ್ನೇ ಒಂದ್ ದೊಡ್ ಲೆವೆಲ್ ತಗೊಂಡ್ಗಬ ಬಿರ ಕಡೆ ಗಾಡಿ ಮೋಟರ್ ಆಗ್ತಾವ ಆಗ್ಲಿ ಕಡಸ್ಕೊತಲ್ಲ ಹೆ ಹೆಂಗಿದ್ರೆ ನೀವ್ ಮಾಡ್ಕೊಂಡ್ ಬಂದಿರಿ ಮೊದ ಮತ್ತ ನಾೆ ಜನ ಅದಾರ ನಿಮ್ ಮನ್ಯಾಗ ಮಾಡ್ಲತ್ತಾರ
ಹ ಅಳ್ತವ್ರಿ ಯಾವ್ದ್ರ ಒಕ್ಕೀಲ್ ಆಗಲ್ರಿ ಅದ್ ಮಾಡಿದ್ರ
ಅದೇ ದುಡ್ಡಿಗೆ ದುಡ್ಡು ಜಮ ಇಟ್ಟು
ಗುಡ್ಡಿ ಗುಡ್ಡಿ ಎಲ್ಲಿ ಜಮಾತ ಅಲ್ಲಿ ಅಲ್ಲೇ ಮಾಡಿದ ಅಲ್ಲೇ ಖರ್ಚ ಆಗ್ತ ಮು
ಆಗ್ತವ್ರೀ ನೀನ್ ದುಡ್ದ ಚಂತಿನನ ದುಡ್ದಗಷ್ಟ ಅಲ್ರಿ ಸಾಯತನ ದುಡ್ದಗಷ್ಟನ್ ದುಡ್ದ ದುಡ್ಡು ಮಾಡ್ದಿನನ ನಾವದಲ್ಲ ದುಡ್ ನ ದೊಳ್ಸಕ್ ಬಿಡ್ಬೇಕ್ರೀ ಒಂದಿಷ್ಟ್ ಅಮೌಂಟ್ ತಗ್ದದು
ತಗ್ದ ಬಿಟ್ರ ಆಗಲ್ರಿೀ ಸಡನ್ ಇ ಸಂದರ್ಭ ಏನಲ್ ಒ ಸಂದರ್ಭ ಬಂದಿತ್ತ ಅಂದ್ರೆ ಅದು
ಯಾಕ್ ಆಗತಿಲ್ರರಿ ನೀವು್ ಸಡನ್ನಿ ಬರ್ತಾವಂತಂದ್ರೆ ಇನ್ಸೂರೆನ್ಸ್ ತಗೋಬೇಕ್ರಿ
ಹ ಬರ್್ರೀ ಸಭಾ ಸಂದರ್ಭ ಬಂದ ಇ ಯಾಕಂದ್ರ ಈಗ ನ ಯ ಹೊ ಓದಿರ್ ಅವರು ಒಂದ್ಿವ ತಕ್ರಾರು ಮಾಡ್ತಾರೀ ದಾರಿ ತಕ್ರಾರ ಅಂತ ಅದ್ರ ತಕ್ರಾರ ಐ್ತೆ ಹಂಗ ತಕ್ರಾರ ಬರ್ತಾವ್ರಿ ಬಾಳ ತಕ್ರಾರ ಇದದ್ರೀ
ನೋಡಿ ಸರ್ ನಿನ್ಂಗೆ ಯಾರ ಎಲ್ರುೂ ತಿಿಂಕ್ ಮಾಡಿದ್ರೆ ಯಾರ ನಮ್ಮ್ೂಊಾಗ ಉದಾರಾ ರ್ಲಿಲ್ಲಾ ಮೈನಿಂಗಗೆ ಬಿಸ್ನೆಸ್ಗೆ ಕೈ ಹಾತ
ಅಲ್ಲ ರೀ ಯಾರ ಅಂತ ಆಗ್ಯಾರ ಅಂತ ಹೇಳ್ರಿ
ಯಾರಾಗಾರೀ ಎಷ್ಟೋ ಜನ ಆಗಿದಿದ್ದಾರೆ ಇವತ್ತಿನ ದಿನ ಕಾರ್ು ಬೈಕ್ ಇ ಮೊದ್ಲ
ಹ ಮ್ರ ಹಿಂದ ಅಲ್ ಹಿಂಗ್ ಎಷ್ಟು ಹೋಲಿಗೆ ಬಿಚ್ಚ ಅಂತ ಯಾರಿಿಗೆ ಗೊತ್ತಿರ್ತ ಅವ್ರ ಹೊಲಿಿಗೆ
ನೀವ್ ಹೆಂಗ ನನ್ಕೋತಿರಪ್ಪಾ ನೀವು ನಿಮ್ಗೆ ಹೇಳೋದಕ್ಕೆ ಬರುತ್ತೆ ನಿಮ್ಗೆ ಯಾಕಾಗಿಲ್ಲ ಹೇಳಿ ಏನಕ ಆಗದಿಲ್ಲ ಹೇಳಿ ನನಗೆ ಒಂದು ಬಿಸಿನನೆಸ್
ಕಂಡಪಟ್ಟೇಏನ ಇಲ್ರ ಅಂತ ಬ್ರ
ನೋಡ್ರಿ ಸಮೀರ್ ನಿಮ್ಮ ಒಂದು ಮಾತು ಮಾತಾಿ ಬರೇ ಗಾಡಿ ಬಳಿ ದುಡ್ರ ಸಾಕು ಡೈಲಿ ಒಂದು ಟ್ರಿಪ್ ಯಾವ ಟ್ರಿಪ್ ಆದ್ರೆ ಸಾಕು
ಹಾ ರೀ ಹೆಂಗಂತ ನೋಡ್ರಿ ಟ್ಯಾಕ್ಟರ್ ಮನೆಯವರಪ್ರ ಕಣಂದನ ಮನೆಯವರಪ ಮೈನಿಂಗ
ನಾನ್ ಅದ್ ಹೇಳ್ತಿನಿ ಸಮೀರ ಅವ್ರೀ ವರ್ಷ ಒಂದ್ ನಾಲ್ಕೈದುಲೆಕ್ಷನ್ ಒಂದು ಗಾಡಿ ದುಡ್ಡು ಎಟ್ಟಾಗುತ್ತೆ
ಗಡ್ ಗುಡತಿ ಹಂಗ ಏನ ಇಲ್ರರಿ ಅದಿ ಅಂತ ಬಳ್ಬಕ್ ನೋಡ್ರಿ ಸಮಯಡ್ ಬ ದ ಅಂತಿರ್ಬೇಕ್ರಿ ಸೀಮಿತ ಕೊಡ್ಬೇಕ್ರಿ ಇ್ಲ ಬಿಡ್ರಿ ನಮ್ಮಲ್ಲ ಅವ್ರ ಸಾತ್್ ಕೊಡ್ಬೇಕಲ್ರರಿ ಅಣ್ಣದರು
ಅವರು ಸಾತ್ ಕೊಡ್ಲಿ ನೀವು್ ಮಾಡ್ಕೊಲ್ಲ ನೀ ಸ್ಂತ ಮಾಡ್ಕೊಬಿಡಲ್ಲ ನೀನ್ ಹೇಳ ನೀ ಅಲ್ಲ ಸಾತ್ ಕೊಡಕ್ ನದಲಪ್ಪಾ ಈಗ ಅವ್ರರು ನ ಅದ್ನೆ ಮಾಡ್ತಾರ ನೀನ್ ಒಂದಿಟ್ಟು ಕೈ ಜೋಡಸಿದೆ ಅಲ್ಲಿಯಗ ಯಾವ್ದಾಗ
ಹಿ ಸರ ಅದ್ರಾಗ ಅದ್ರಾಗ ದೊಡ್ಡ ಪ್ರಮಾಣದ ಮನೆಿ ಕಟ್ಟಕತರಿ ಅಲ್ಲಿಗೆ ಕೈ ಆಯ್ತು ಸುಲ್ಲಿ ಕಹನ್ನೇ ಕಾದ್ರ ಮನೆ ಓರ್ಲಾಯ ಓರ್ಲ ನೀರು ಬಿದ್ದಲ್ರಿ ಅಲ್ಲಿ ಒಂದ್ ದೊಡ್ಡ ಡತಗತ್ರಿ ಇ್ದಲ್ ರ ಮತ್
ಯಾಕ್ರೀ ಏನಾಯ್ತಾ
ಬ ನೀರ್ ಲ್ೀ ಈಲ ಬಲ ಒ ಬ್ಯಾಡ
ಹೌದ್ರಿ ಮತ್ತೆನ್ ಏನ ಬಿದ್ದಾವ ಮೋಟ್ರ ತಂಗ ಕುಡ್ಸ್ಬೇಕಂತಂದಿ
ಎಲ್ಲಿ ಬಿದ್ದಾವ್ರಿ ಬಿದ್ದಿಲ್ರಿ ಅದೇ ಇವು ಅವ್ರಿ ಬಸ್ ನೀರದಾವ್ರಿ ಅದ್ರಾಗಂದು ಟ್ಯಾಂಕರ್ ನೀ ಬಿಟ್ಟೇವ್ರಿ ಈಗ ಅಕಡೆ ಬರ್ತನ್ೀ ಒಂದ್ಸಲ ಹೋಗಿ ನೋಡ್ಕೊ ಬರ್ತನ್ಿ ಹಗೆ ಹೆಂಗ ಹಾಗ ಯಾಕಂದ್ರೆ ಸಗಿಸ ಸಗ ್ರ ಕಸೀ ಹಗ ಆಗಬಿಡ್ತರಿ ಯಾದ್ರೆ ಏನನ್ ಇರ್ತಾರ ಉುಳಪಟ್ಟಿ
ಹಾಗಾದ್ರೆ ಮತ್ತೆ ನೇಚರ್ದು ನೇಚರ್ ಅ ಆದ್ರೆ ಇದು ಸ್ವಲ್ಪ ದಿನ ಬಿಟ್ರೆ ಬೆಳ ಅದು ಹಾಗಾದ
ಅದ್ರರು ಸುಮಕುಂಬ ಹಂಗ ಹಂಗಗೆ ಹಯ್ತ ಕಣನಾಡಿ ಸುಮತಿದ್ರಿ ಏನಾಗಲ್ಲ ಏಲ್ರಿ
ಫಿಸಿಕಲ್ ಆಕ್ಟಿವಿಟಿ ಅ ಅ ಆದಂಗೆ ಆಗ್ತದೆಿ ಅದ ಜಾಗ
ಅಂಡೆ ಹೋಗಿತ್ ಬಂದಿಲ್ ಮೊಿವ್ರುಗಡೆ ಇಐತ್ರಿ ಹೋಗಿ ಎಷ್ಟ ಹೊರಗ್ ಕಿತ್ತದ ಹ ಅದ್ರಿ
ಹೌದೌದು ಏನ್ ಎಕ್ಸಾಮ್ಸ್ ಆದ್ರರು ನಿಮ್ಗ
ಅ ಅವರು ಅಲ್ರಿ ಮನ್ ಫಸ್ಟ್ಟಗ್ಯ ಅವ್ರಿ ಎಲ್ಲ ಪೇಪರ್ ರಲಿಿಂದವಾರಏತ್ತ
ನಮ್ದು ಇಪ್ಪತ್ ನಾಳೆ ಅದ್ರೆ ನಾಳೆ ಒಂತಪರ ಅತ್ ಲಾಸ್ಟ್
ಮತ್ತೆ ಮತ್ತೆಂದು ಸಂಡಪ್ ಗಿಂಡಪ್ ಅರಿ ಸಂಡಪ್ ಗಿಂಡಪ್ ಮಾಡ್ತಾ ಹೌದು
ಸಣ್ಣ ಹಪದ ಅಷ್ಟು ಗೊತ್ತಲ್ರಿ ನಿಮ್ಗೆ ಕೇಳಿ ನಿಮ ನಿಮ್ಗೆ ಕೇಳ್ಬೇಕ
ನಮ್ಗೆಲ್ ನಲ್ಲಿ ಎಲ್ರಿ ನಮ್ ಪರ್ಚಲ್ ಎಲ್ರಿ ಬಾಳ ಮಂದಿ ನಿಮ್ಷ್ಟ
ನೋಡ್ರಿ ಸಮೀರ್ ಯಾವಾಗ್ ಮಾಡ್ತಾರ ಗೊತ್ತಾ ಸಂಡೆಪುರಂ ಕಲೇಜರು
ಹಾ ರೀ
ಯಾವಾಗ ನೀವು ಪಸ್ಟ್ ಪಿ ಸಿ ಎ ಮತ್ತು ಫಸ್ಟ್ ಇಯರ್ ಡಿ್ರಿಗೆ ಅಡ್ಮಿಷನ್ ಆಗ್ತಾವ ಅವ್ರರಿಗೆ ನಮ್ಗೆ ಸೇರಿಸಿ ಮಾಡಿಬಡ್ತ ಈ ಕಡೆ ಸಂಡಪ್ಪು ಇಕಡೆ ವಲ್ಕಂ ಪಾರ್ಟಿ
ಇತ್ತೀ ಈಗಗೆಲ್ಲಾ ಟೈಮಿ ಆಗಿದೆಲ್ರರಿ
ಟೈಮ್ಯ್ತ್್ರರಿಯತ್ ಈಗ ಇಲ್ರಿೀ ಈಗ ಹೇಡ್ತರ್ ನೊಂಡ್ ಇಟ್ರಿ ನೀವವು ನೀ ಎಪ್ಪೋ ಹೇಳಳ್ಪಡ್ರಿ ನಮ್ಮ್ ಕಲಜರುದು
ಇತ್ ನೋಡ್ರಿ ಇಟ್ರಿ ಲಾಸ್ಟ್ ಆದ್ರ ಅ ಲಾಸ್ಟ್ ಮತ್ತತ್ ಏನ್ ಮಾಡಕಲ್ಿ ಹಾ ಕಾಲೇಜ ಸುಮ ಹೋಗ ಬಂದ್ರೆ ಇತ ಅ
ಅಲ್ಲಿ ಎಲ್ಲಾ ನಮ್ ಗರ್ಲ್ಸ್ ಇರ್ತಾರೆ ಗರ್ಲ್ಸ್ ಈ ನಮ್ಗ ಆಗಿ ಬರತ್ತದಿಲ್ಲ ಮೊದ್ಲೆ
ಅವ್ರ ಬ ಯಾರತಾರೀ ನಮ ದೋಸ್ತ್ರು ಕೂಡ ಹೋದ ಐತೆರಿ ದೋಸ್ತತ್ ಕೂಡ ಹೋದಐರಿ
ಬರ್ಬೇಕು ನಾವು ತಂಗಿ ಅಂತ ಫೀಲ್ ನಮ್ಗೆಲ್ಲ
ಮಂಗನ ಅಲ್ರಿ ಹೋಗಿ ಬರೋದ ಆದ್ರ ಹೋಗಿ ಬರ ಯಾಕಂದ್ರೆ ಈ ಸಮಯ ಮತ್ತ ಅಲ್ರರಿ ಇದು ಸಿಗಲ್ದಿಲ್ಲ ಅಲ್ರರಿ ಮುಂದೊಂದು
ಸಿಗ್ಲಿಕ್ಕಿಲ್ಲ ಬಿಡ್ರಿ ನಮ್ಗೇನ್ ಅದ್ರ ಬಗ್ಗೆ ಆಸಕ್ತಿನೇ ಇಲ್ಲ ನೋಡ್ರ ಇ ನಮ್ ಬಾಯ್ಸ್ ಹೇಳ್ರಿ ಬಾಯ್ಸ ಫ್ರೆಂಡ್ಸ್ ಅ
ಬಾವಿಸಿಿ ಬಿಟ್ಟ್ರ ಏನಮ್ ಬಾವ್ಿಸಿ ಬಿಟ್ಟ್ರ ಹುಡುಗರು ಬಿಟ್ಟ್ ಮಾತಾ್ರ ಮಾತಾಡಿಾಸ್ತ
ಹುಡುಗ್ರರು ಅನ್ ಬಿಡ್ರಿ ನಮ್ಗೆ ಎಲ್ಲಾದ್ರೆ ಸಿಗ್ತಾವ ಬರೀ ಒಂದ್ ಕಾಲ್ ಮಾಡಿದ್ರ ಸಿಗ್ತವ್ರ ಅವನ್ ಬರೀ ದೊಡ್ ಮಿಟ್ರ
ಇೀ ಭೇಿಿಯಾಗಿ ಒ್ ಮಾತಡದ ಬೇಾದ್ರೆ ಪುಣೆಗೆಗೆ ಭಟ್ಟಿಯಾಗಿ ಅ ಮಾತಾಡೋದು ಬೇರೆಾದ್ರೆ ಅಲ್ರಿ ಎಲ್ಲ ದೋಸ್ತರು ಇರ್ತಾರಲ್ರಿ ಆ ದೋಸ್ತರ್ಂಗ ಅಂತಾರ ಇವ ಬೇರೆತ್ರ್ರ ಯಾಕಂದ್ರೆ
ನೀ ಬರ್ರಿ ಅವ್ರ ಮ ನಫ್ರಂಡ್ ಹೇಳಿದ ಎಲ್ಲ
ಯತ್ರಿ ಯಾಗೋ ನಿಮ್ಗ್ ಹೋಗ ಮನ್ಸ ಅ ಹೋಗ್ ಬರರಿ ಯಾಕ ಬೇಡ ಅಂತಿವವ ನಾವು
ಇವ್ನ್ ಬರ್ರಿ ಇವ್ನ್ ಬರ್ರಕ್ ಏನಾದ್ರಿ ಹೇಳ್ರಿ
ಏ ಇಲ್ರರಿ ನಾವವು ಬರೋದ ಬಾಳ ಸಂದರ್ಭ ಬಾಳಷ್ಟು ಕಡಿಮೆ ಅದ್ರಿ
ಆಗ್್ತಾದ್ರಿ ಪ್ರತಿ ಒಂದ್ ದಿನ
ಕೆಲ್ಸ ಅದಾವ್ರೀ ಈ ನೋಡಿ ಬ್ಯಾಂಕಿಗೆ ಹೋಗಿ ಬ್ಯಾಂಕಿಗೆ ಹೋಗಿ ಬಂದ ಇನ್ಶೂರೆನ್ಸ್ ಕಟ್ಬೇಕ್ರೀ
ಹೌದೌದು ಇ ಬ ಬಟ್ ಅದೇ ಬೆಳಿದಿಂದ ಏನೈತ್ರಿ ಅದ ಮಾಡ್ರಿ ಅದೆಲ್ಲ ಮಾಡ್ರಿ ನಾವ್ ನೋಡ್ರ ಎಲ್ಲಾಕ ೋ ನಾನ್ ಮಾಡ್ತ್ರ ಬ ಮತ್ ಸ್ವಲ್ಪ ಿಸ್ಯಮ್ ರೆಡಿ ಮಾಡಿ ಕುಡುದಂದ ಹಾ ರೀ ಅದೇ ರಿಜ್ಯಮ್ ರೆಡಿ ಮಾಡಿ ಕೊಡ್ತನಂದ್ರಲ್ರಿ ನಂಗೆ ಮಾಡಿಿಕ ಕೊಡ್ಬೇಕು ಲ್ರಿ ಪುರ
ಅಲ್ಲೇ ಮಾಡಸ್ರಿ ನಿಮ್ಗೆ ಹೇಳಿಲ್ಲ ನನ್ ಅವಾಗ ಹೇಳಿಲ್ಲ ಎಮ ಎಸ್ೋಡ ಅ ರೊಕ್ಕನೆ ಹದ್ರೊಳಕ ಅಲ್ಲ ಮಾಡಸ ಅಂತ ಹೇಳಿಲ್ಲ ನಿನ್ಗೆ
ಹೋದ್ರಿ ಏನ್ ಮಾಡಿದ್ರಿ ಅಗ ಸ್ವಲ್ಪ ಇಲ್ಲಿಂದ ಕೇಳಿದ್ರ ನಮ್ ಊರ ಕೇಳಿದ ಇಲ್ಲ ಬರ್ಲ್ಲ ನಮ್ಮ ಅಣ್ಣನ ಹೊರ್ತತದು
ಕಮ್ಮೆ ಸೋಡಾಲಿ ಅವೆಲ್ಲ ಲೈನ್ಸ್ ಇರ್ತಾವ ಗಗೆರೆಗಳು ಇರ್ತ ಅಥವಾ ಅಕ್ಷರ ಬೋಲ್ಡ್ ಗಿಡ್ ಎಲ್ಲಾ ಮಾಡ್ಬೋದ್ರಿ
ಅದೇ ರೀ ಅವ್ರ ಊರಿ ಊರಿಗ ಏನಂತರಿ ಇಂತದ್ರೆ ಅವ ಶಾಪರ್ಗ ಹ ಟಮ್ರರಿ ಅಲ್ಲಿ ಹಾಸ್ಟೆಲ್ ನ ಕಂಪ್ಯೂಟರ್ ಆದ್ರಿ ಅಲ್ಲಿ ಮಾಡಿದ್ರೆ ಇ ತವ್ರಿ
ಹ್ಮ್ ಇಲ್ಲ ಹಾಸ್ಟೆಲ್ ಯಾವ್ದೇನಲ್ಲ ನಮ್ ಲ್ಯಾಪ್ಟಾಪ್ ಆದ್ರೆ ಸಾಕು ಮತ್ತೆ ಒಂದು ಎಮ್ ಎಸ್ ಅಪ್ಲಿಕೇಶನ್ ಸಾಕು ಎನ್ನ ಸೋಡಾ
ಆದ್ರೆ ಎಮ್ ಎಸ್ ೋಡ್ ಆಟ ಡೌಲೋಡ್
ಇಲ್ಲ ನಮಗ್ ನೋಟ್ಪ್ಯಾಡ್ ಇದ್ರನ್ ರ ನೋಟ್ಪ್ಯಾಡ್್ರ ಪೂರಾಜ ಅ್ರ ಮತ್ ನೋ
ಅವರು ಎಲ್ಲಟ ಅವ್ರರು ಅದ್ರ ಹೋಗಿ ಸಲ್ ಮಾಡಿ ಮಾಡಿದ್ಐತ್ರಿ ಯಾಕಂದ್ರೆ ಸುಮಿ ನಿ ಬ ಬಿಳ ಕೂತ್್ರರಿ ಏ ಈಗ ನಾವು ನ ಕೆಲಸ ಮಾಡಿದ್ರ ನಮ ಸ್ವಲ್ಪ ಜಾಲಿ ಇದೀರಿ ಮನುಷ್ಯನಿಗೆ
ಹ ಇವಾಗ ಎಂ ಎಸ್ ೋಡ್ ಅಲ್ಲಿ ಟೈಪ್ ಮಾಡೋದು ನೋಟ್ ಪೆಡ ಅಲ್ಲಿ ಹೋಗಿಸ ನಾವೆಲ್ಲಾ ಡಿಸೈನ್ಸ್ ಮಾಡ್ಕೊಂಡ್ಬಿಡೋದು
ಆಯ್ತ್ಷ್ಟ ಮಾಡಮ್ ತೋರಿ ಹಾಗೆ ನಾಳಗ್ ಎಕ್ಸಾಮ್ ಬರಕ್ ಯಾವಾಗ ಗತ್ತರಿ ಅಲ್ರಿ ಎಕ್ಸಾಮ್ ಬರಕ್ ನಾಳಗ್ ಯಾವಾಗ ಗೋತ್ರಿ ಎಷ್ಟು ಗಂಟೆಗೆ ಗಂತ್ರಿ
ನಾಳೆ ಮಾರ್ನಿಂಗ್ಓ್ೇನ್ರಿ ಬನ್ರಿ ಬನ್ರಿ ಬನ್ರಿ ನೀ ಗಾಡಿ ತರತೀನಿ ಬರರಿ
ಆಯ್ತ ನಾನ್ ಹೊರ್ತನಾ ತೋರ್ ನಿಮ ಜೊತೆ ಪಲ್ೂಷನ್ ಎಲ್ಲ ಮಾಡಿದ